ಹಲೋ
ಜಾದ್ರೀ ಹೇಳ್ರಿ
ಹಲೋ
ಅ
ಹಾ ತಿಳ್ಸ್ತಾ ಇದ್ದೇ ನಾ ಕೇಳಸ್ತಾ ಇದದೆೆ ಇಲ್ಲ
ಕೇಳಸ್ತಾ ಇದದೆ ಹೇಳಿ ಹಲೋ ಹಲೋ ಜಧವ ನ
ವಾಯಸ್ ಕೇಳಸ್ತಾ ಇದದೆ ಇಲ್ಲಣ ಹ
ಜಧವ
ಹಾ ಜಾದ
ಏನಾಯ್ತು ಊಟ ಆಯ್ತಾ ಆರಾಮ ನೋಡಿ ನೀ ಆರಾಮೇ
ಹಲೋ
ಆರಾಮ ನೀ ಆರ ಮೇನ್ ಹಲೋ ಹಲೋ.
ಹಲೋ.
ಹಲೋ ಜಾಧವ್.
ಊಟ ಆಯ್ತ್ ನೋಡೋಣ ನಿಂದು
ಆಯ್ತ್ ನೋಡಿ ಜಸ್ಟ್ ಆಯ್ತ ಕುಂತನ್ ಸುಮ್
ಹಾ ಹಾ ಆರಾಮ ಆ ಆರಾಮ
ಮತ್ತೇನ್ಡದ ಅಲೋ
ಹಲೋ
ಹಲೋ ಹಲೋ ಹಲೋ ಹಲೋ
ಹಾ ಕೆಲಸ ಇದ್ದೇನಾ ಮತ್ತೇನ ನೋಡಿ ಹೇಳ್ಬೇಕ ನೀನ್ ಹ
ಹಲೋ.
ಇಲ್ಲ
ಬರ್ಲಾಕತ್ತಿಲ್ಲೋ. ಹಲೋ. ಹಲೋ ಹಲೋ.
ಹಾ ಕೆಳ್ಸ್ತಾ ಇದ್ದೇ ಇಲ್ಲೊ ಹಲೋ.
ಅಂತ.
ಸೌಂಡ ಬರತದೀಲ್ಲ ನ ಗ.
ಸೌಂಡ್ ಬರಲಗೇದ ನನ್ಗೂ.
ಬರವಲ್ಲ ಈ ನೆಟ್ವರ್ಕ್ ಇದ್ದ ಜಾಗ ಮ್ಯಾಲ ಕೊಡೋಣ ನೀ.
ನಾ ಟೆರಿಸ್ ಮ್ಯಾಗ ಕುಂತೀನೋ ಮಸ್ತ್ ಮೂನ್ ನೋಡ್ಕೊಂತ ಆರಾಮ್.
ಹ್ಮ್ ನಾನ್ ಸೌಂಡೆ ಬರಲ್ಲ ನಿನ್ ನಿಂದ. ಹ್ಮ ನ ನಿನ್ ಸೌಂಡ ಕೇಳತ್ತದ ಆದ್ರೆ ನೀ ಹೇಳ್ತಿರೋ. ಒಂದ ನಾ ಕೇಳ್ತಿರೋದು ಅಂತ ಅಷ್ಟೇ ಹಾಗೆ.
ಹೌದಾ ಈಗ್ ಬರತ್ತದಿಲ್ಲ ಸ್ಪಷ್ಟವಾಗಿ. ಈಗ ಸ್ಪಷ್ಟವಾಗಿ ಬರ್ಲಕ್ಕತದಿಲ್ಲ ಸೌಂಡ್.
ಹಾ ಈಗ ಕರೆಕ್ಟ್ ಬರಾತದ ನೋಡ್.
ಮತ್ತ ಅಡ್ಮಿಷನ್ ಯಾವಲಿಂದ ಸ್ಟಾರ್ಟ್ ಆತಾವಂತ.
ಅಡ್ಮಿಷನ್ ಇವಾಗ ಎರಡು ಮೂರ್ ದಿನ.
ಎರಡು ಮೂರು ದಿನ.
ಹ್ಮ್ ಇನ್ನು ಆ.
ಇವತ್ತು ಹೋಗಿದ್ದೇನಾ ಕಾಲೇಜ್ ಬಂದಿತ್ತು. ಹಾ. ಅದು ಹೋಗಿದ್ದೆ ಸ. ಮತ್ತೇನಿಲ್ಲ ನೋಡಪಾ ನಿಂದ ಹೇಳ್ಬೇಕ.
ನಾನೇನು ಹೇಳ್ಬೇಕಪ್ಪಾ ನಂದ್ದ ಎಲ್ಲ ಹರದ ಹನ್ನೆರಡು ಆಗೇತಿ ಕಟ್ಟ.
ಜಾಧವ್ನಿಂದ ಮನ ಎಲ್ಲಿ. ತನ ಬಂತ.
ಈಗ್ ಬೇಸಮಂಟ್ ಕಟ್ಟರ್ ಮಾಡತ್ತ. ಬೇಸ್ಮೆಂಟ್ ಮುಗ್ದದ ನಾಳೆಲಿಂತ ಗುಲಾಕ್ಲಿಂತ ಇರ್ತಾರ.
ಹೌದಾ.
ಹ್ಮ್.
ಏನ್ ಮಾಡತಿ.
ಏನಿಲ್ಲಾ ಟೈಮ್ ಪಾಸ್ ಮಾಡ್ಕೊಂತ ಇಲ್ಲಿ ಟೆರಸ ಮೇಲೆ ಕುಂತಿದ್ದೆ. ಫೋನ್ ಬಂತ ನಿಂದ.
ಹೌದಾ.
ಹ್ಮ್.
ಮತ್ತೆ ನಡದದ ಯಾವಾಗ ಹೋಗೋದು ಮಹಾರಾಷ್ಟ್ರಕ್ಕ
ಮಂಡೇ ಹೋಗಂತ ಹೇಳತ್ತಾರ ಮನೆಗ್
ಮಂಡ
ಹಾ ನಾನ್ ನಾಳೆನೆ ಹೋಗ್ತೀನಂತ ನನ್ ಪ್ಲಾನ್.
ಹೌದು.
ಹಾ. ನೋಡೊಣ ಯಾವಾಗ ಕಳಸ್ತಾರ ಅವಾಗ ಹೋಗ್ಬಿಡದು. ಜಾಧವ್ ನನ್ನ ಅಡ್ಮಿಷನ್ ಮಾಡ್ಬೇಕು ನೋಡ್ ನೀನೆ.
ಆಯ್ತು ನಾನೇ ಮಾಡ್ತಂತು ಬ್ಯಾಂಕಿಗೆ ಹೋಗಿ ಕಟ್ಟಬೇಕ್.
ಆಯ್ತು ಕಟ್ಟ ನಾ ಫೋನ್ ಪೇ ಮಾಡ್ತೇನಿಂಗ.
ಅಲ್ಲಿ ಕ್ಯಾಶ್ ಕೊಡ್ಬೇಕಾಗುತ್ತೆ.
ಕ್ಯಾಶ್ ಇಸ್ಕೋ ಎಲ್ಲಾರ ಯಾರ ಅಲ್ಲರ.
ಹ್ಮ್ ನೋಡಂತ ನೋಡ
ಬಸ್ಪಾಸಿಂದೆೆಯನ ಜಾದವ
ಬಸ್ ಪಾಸ್ ಏನಪ್ಪಾ ಏನ ನಡ್ದಿಲ್ಲ ಅಂತಾರ ಒಬ್ಬ ಒಬರು ನಡ್ದ ನಿಂತಾರಂತಾರ ಏನ್ ಗೊತ್ತಾಗಲ್
ಇಲ್ಲ ಅವತ್ ನಾನೇ ಹೇಳಿದ್ದೆ ಪಾಳಿ ಬಾಳ್ ನಿಂತಿದ್ರೆ ಮತ್ ಮರುದಿನ ಏನ್ ಕಾಣ್ಲಿಲ್ಲ ಅಷ್ಟು ಂದು ಮತ್ತ ಇ ಇವತ್ತು ಏನ ಇವತ್ ಬಂದಿರ್ಬೇಕು ಮೋಸ್ಟ್ಲಿ ಹೌದಿಲ್ಲ ನಡಂ
ಯಾರು ಅನ ಹತ್ತಿದ್ರು ನೋಡ ಹಾ ಆಕಾಶ ಹ ಹೋಗಿದಂತ ಬಾಳ್ ಪಾಳೆ ನಿಂತಾರ ಒನ್ನೂರ ಐವತ್ತು ಪಾಳಿ ಆಗೋಣ ನನ್ ಬಂದದನ್ನತಾರ
ಒಂದು ನೂರ ಐವತ್ತು ಪಾಳಿ ಆದ ಮ್ಯಾಗ ಒಂದ ಅಾದ
ಹಾ ಏನ್ ಹೈಕೋಬೇಕು ಬಡ್ಕೋಬೇಕ ಎಣ ಏನು
ಅವನಿಿಗೆ ಒಂದು ನೂ ರೂಪಾಯ ಹೆಚ್ಚಿ ಕೊಟ್ಟ ಮು ತಗೊಂಡ್ ಹಡಬೇಕಕ್
ಹ್ಮ್ ಹಂಗ್ ಕೊಡೋರು ಎಷ್ಟೋ ಜನ ಇರ್ತಾರ ಒಳಗೊಳ ಯಾರಿಗ್ ಕರ್ಕೊಲಾಗಿರ್
ಹೌದು ಅದೊಂದ ಸಮಸ್ಯೆ
ಹ್ಮ್ ಮತ್ತೆ ನಡದದಪ್ಪ ಊರ್ ಕಡೆ ಮಳೆ ಗಾಳಿ ಹಂಗ
ಮಳಿ ಗಾಳಿ ಫುಲ್ ಆದ ಮಳಿ ಇಲ್ಲ ಗಾಳಿ ಫುಲ್ ಆದ ಮೂಡ ನೀರ್ ತಂಬ್ಕೊಂಡ್ ನಿಂತ ಹೋಗ್ಬಟ್ಟ ಮಳಿ ಬೀಳಲಗ್ಯತೆ ಒಟ್ಟ
ಹಾ ಹಾ ಊಟ ಮಾಡುದಿಲ್ಲ
ಹ ಜ ಮೊನ್ನೆ ನಿನ್ನೆ ರಾತ್ರಿ ಹೋಗಿದ್ದೆ
ಹಾ
ಹಲೋ ನಿನ್ನೆ ರಾತ್ರಿ ಆ ದೇವರು ನೋಡ ಖಗಿ್ದ ಜಾದ
ಎಲ್ಲಿ
ಹಲೋ ಮೋರಂ ಹಬ್ಬ ಆಗುವ ಆಚರಣೆ ನೋಡಕ್ ಹೋಗಿದ್ದೆ ಹನ್ನೊಂದ್ ಗಂಟೆ ಕುಂತಿನ ಜತ ಒಂದ್ ಜಾಗದ ಮ್ಯಾಗ
ಹ್ಮ
ಬರೀ ಒಂದ್ ಗಂಟೆ ಎದ್ದನ ಅಲ್ಲಿಂತ
ಹ್ಮ ಮಕ್ಕೊಂಡಿದ್ದೇ
ಏ ಇಲ್ಲ ಮಕ್ಕೊಂಡಿಲ್ಲ ಅಲ್ಲಿ ನಿದ್ದೇನೆ ಬರಲಾಗಿತ್ತು ನನಗ ಏನು ಮರಯ ಏನ್ ಕುಣಿತಾರ ಅವರು ಏನ್ ಾನ್ ಸಾವಿ್ರದ ಏನು ಸುದ್ದಿ ಒಂದ್ ಗಂಟೆ ಎದ್ದ ಅಲ್ಲಿಂದ ಆಾ ಜಾಗಲಿಂತ್ದೆ ಮತ್ತೊಂದು ಊರಿಗೆ ಹೋದೆ ಆ ಊರಾಗ ಏನ್ ಸ್ವಲ್ಪ ಅಷ್ಟೊಂದ ಇದು ಪಬ್ಲಿಕ್ ಕಾಣ ಕಾಣ್ಲಿಲ್ಲ. ಹಲೋ ಮತ್ತ ಅಲ್ಲಿ. ಮೊದಲಿದ್ನೆಲ್ಲ ಅಲ್ಲಿಗೆ ಹೋದೆ ಅಲ್ಲಿಗ್ ಹೋದೆ ಮೂರ್ವರೆಗ್ ಸ್ಟಾರ್ಟ್ ಆಯ್ತಪ್ಪ ಅವ್ರ್ದ ಎಲ್ಲ ರಾತ್ರಿ
ಬಾಳ ಆಯ್ತಂಗನ್್ರರಿ ಟೈಮ್ ಎಷ್ಟಕ್ ಬಂದಿ ಮತ್ತ ಊರಿ
ಇಲ್ ಕೇಳನಿ ಮೂರ್ವರೆಗ್ ಸ್ಟಾರ್ಟ್ ಆಯ್ತ ಮೂರ್ ನಾಕವರೆ ತನ ಒಂದ್ ಅರ್ಧ ತಾಸ ನೋಡ ಮೂರ್ ಮೂರವರೆಲಂದ ನಾಲ್ಕವರ್ ತನ ಫುಲ್ ಹವ ಅವ್ರದೇ
ಹ
ನಂದು ಕೈ ಎಲ್ಲ ನಡಗಕತ್ತುು
ಇಂಗ ಎಲ್ಲ. ಅದು ಹೇಳ್ತಾರಲ್ಲಾ ಗುಜಬಂಬ್ ಬರತ್ ಅಂತ ಹೇಳ್ತಾರ ನೋಡ.
ಹ್ಮ್.
ಅಂದ್ರೆ ಎಲ್ಲಾ. ಹಿಂಗ ಕೈ ಮೇಲಿಂದ ಕೂದಿಲ್ಲ ಅವ ಹಿಂಗ ಫುಲ್ ಇದು ಆಗಲ್ಲ.
ಹ್ಮ್ ಹ್ಮ್.
ಅಂದ್ರ ನೋಡಿ ಸ್ವಲ್ಪ ರೋಮಾಂಚನ ಅಂತಾರ ನೋಡ್
ಹಾ ಹೇಳ.
ಆ ತರ ಆಯ್ತ್ ನನಗೆ ನೋಡಿ. ಪುಲ್ಲಾ ಬೆಂಕಿ ಒಳಗಿಂದ ತಿರ್ಗಡೆ ಹತ್ತಾರ ಈ ಕಡೆಲಿಂತ ಆ ಕಡೆ ಆ ಕಡೆಲಿಂತ ಈ ಕಡೆ.
ಹ್ಮ್.
ಹ್ಮ್.
ಅಡ್ಮಿಷನ್ ಯಾವಾಗ ಮಾಡ.
ಆ.
ಅಡ್ಮಿಶನ್ ಡಿಗ್ರಿ.
ಮಾಡಮ್ ಮಾಡಮ್ ಮಾಡಮ್ ಟೈಮ್ ಇನ್ನ ಎರಡು ದಿನ ಅದಲ್ಲ.
ಹೂಂ.
ಹಾ.
ಇನ ಎರಡ್ದಿನ ಆಯ್ತು ನೀಂಗ ಹೋಗು ನಾನೇ ಮಾಡ್ಬಿಡ್ತೇನೆ ಬಿಡ್ತೀನಿ.
ಹ್ಮ್ ನಾವ ಹೋಗ್ಬಿಡ್ತನೀ ನಾನ ನೀ ಮಾಡಕತ್ತಿ ಅದು. ಕಷ್ಟೊಂದು ಅಪ್ಡೇಟ್ ಆಯ್ತ ಅಂದ್ರೆ ಜಾದವ್ ನಾ ಅದು. ಪೀಸಿಂದೊಂದು ಹಾಕಿ ಬಿಡ್ಬೇಕಂತ ಪ್ಲಾನ್ ಆದ.
ಈ ಸಿ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆ ಪಿ ಸಿ.
ಕ್ಕಿಲ್ಲ ಸರ್ವರ್ ಇಲ್ಲ ಅನ್ಕೊಂತಾ ಕುಂತರ ಅವರು.
ಅದೇ ಆಗ್ಬೇಕ ನಾನು ಹೋಗ್ಬೇಕು ಇನ್ನು ಎರಡು. ಮೂರು ದಿನ ಬಿಟ್ಟ ಹೋಗ್ತೀನಿ ನಾ.
ಹೌದಾ.
ಹ್ಮ್ ಎರಡ್ ಮಾಡ್ತನ ಬಿಟ್ಟ ಹೋಗ್ತೇನೆ ಹಾಕಿ ಬರ್ತೀನಿ. ಡಿಸ್ಟಿಕ್ ಯಾವ ಯಾವ್ದ ಆಗ್ಬೇಕು ಗೊತ್ತಾಗಲ್ಲದು.
ಹ್ಮ್ ಸ್ವಲ್ಪ ಸಜೆಷನ್ ಮಾಡೋ ನಮ್ಗೂ.
ಅದನ್ನ ನಮ ಚಿಕ್ಕಪ್ ಕೇತೀನಿ ನೋಡಣ.
ಹ ಆಕ ಟೈಮಿಗೆ ನೀನ ಫೋನ್ ಮಾಡ್ತೀನ ನಾ.
ಹ ನಮ್ ದೋಸ್ತ್ ಫೋನ್ ಮಾಡತನಾವ ಯಾರ್ ಡಿಸ್ಟ್ರಿಕ್. ಯ ಡಿಸ್ಟ್ರಿಕ್ ಆಗ್ಬೇಕ ನನಗೆ. ಗೊತ್ತಾಗಲ್ದ ಅದು ಎಲ್ಲಿ ಪೋಸ್ಟ್ ಪೋಸ್ಟ್ ಜಾಸ್ತಿ ಬೆಂಗಳೂರ್ಗೆ ಅದ.
ಆ ಮಿಥುನ್ ಗಪ್ನ ಕೆಲ್ಸ ಮಾಡ್ತಾನ ನೋಡು ಅವ್ನಿಗೆ ಎಲ್ಲ ಗೊತ್ತಿರ್ತದೆ.
ಅರೆ.
ಜಾದಾವ ಈಗ ಓದದ್ ನಡಸಿರ್ಬೇಕಾವ ಇಲ್ಲಿ ಮೊಬೈಲ್ ನೋಡ ಮೊಬೈಲ್ದಾಗ. ಇ ಈ ಕ್ಲಾಸ್ ಕೇಳಿದೆೆ ಅದು
ಇವತ್ತು ಹೋಗಿದ್ದು ಕೆಲ್ಸಕ್ಕೆ ಆಯ್ತಾಯ್ತು ಇವತ್ತು. ಮಾಡೋಣ.
ಮತ್ತ ಪಾರ್ಟಿ ಗಿರಟಿ.
ಹಾ.
ಪಾರ್ಟಿ ಗಿರ್ಟಿ ಏನಿಲ್ಲ.
ಅಷ್ಟೇನ ಇಲ್ಲಪ್ಪ.
ಆಯ್ತ ಆಯ್ತ ತೊಗೊರ ಬಾ. ಯಾರ
ಹ ಹ್ಮ
ಏ ಫೋನಿಲ್ಲ ಏನಿಲ್ಲ ಮಾಡಲ್ಲವ ಏನು ಸುಮ್ಮ ಕೆಲ್ಸಕ್ ಬಂದಾಗ ಅಷ್ಟೇ ಪಯ ವಿಚಾರಸ್ತಾರಲ್ಲ ಯಾರ ವಿಚಾರ
ಹ್ಮ್ ಅಪಡ್ ಇದು ಮಾಡಿದ ನದು ಬಿಟ್ಟ
ಇಲ್ಲ ಸಾಬ್ರಿ ನೀವು ಮಾಡೋ ಟೈಮಿಗೆ ಮಾಡ್ಬೇಕಂತ ನಾವು ನಿಂತೀವಿ ನೀವು ಹೇಳಿದ್ರೀ
ಯುವ ಯುವರಾಜ್ ಮಾಡನಂತ
ನಿಮ್ದ
ನಾನು ಮಾಡಿಲ್ಲ ಗಣಪನ ಹಚ್ಚಿದ ನೀನ್ ಮಾಡಿದ್ದೇನಂತ
ಗಣ ಮಾಡಿರ್ಬೇಕು
ಇಲ್ಲ ಅವನು ಮಾಡಿಲ್ಲ ಏನು ರಿಜಿಸ್ಟ್ರಿ ಅಷ್ಟೇ ಮಾಡಣಂತ ಹ್ಮ್
ಬಾಳ ಸ್ವಲ್ಪ ಚಲೋ ಹಾಸ್ಪಿಟಲ್ ಹೋಗಿ ತೋರ್ಸ್ಬೇಕಾವ ಇವು ಎಲ್ಲಾ ಮಳೆಗಾಲಲ್ದಾಗೆ ಇನ್ಸ್ಫೆಕ್ಷನ್ ಯ್ತಂದ್ರೆ ಸಮಸ್ಯೆ ಆಗ್ತದೆ ಅದು
ಹ್ಮ
ಹೌದೇನ ಇಲ್ಲ ಬಳ ಕರ್
ಆಯ್ತು ತೋಣ ನ ದಿಕಾನ್ ಫೋನ್ ಬರತ್ತ ಬಸ್ತೀನಿ ನ ಮತ್ತಷ್ಟತಂತ
ಆಯ್ತು